ಹಲೋ
ಹಲೋ ಹಾಯ್ ಮೇಡಮ್
ಹಾಯ್ ಗುಡ್ ಈವ್ನಿಂಗ್ ಅಡ್ಗೆ ಮಾಡ್ತಾ ಇ್ದದೆ
ಇನ್ನು ಊಟ ಆಗಲ್ವಾ
ಎಂತ ಇನ್ನು ಆಗರ್ ಹ್ಮ್
ಹಾ ಎಷ್ಟ್ ಗಂಟೆ ಊಟ ಮಾಡದ್ ನೀವು್ ನೈಟ್
ನೈಟ್ ಒಂಬತ್ತು ಗಂಟೆ ಒಳಗೆ ಎಂಟು ಗಂಟೆ ಮೇಲೆ
ಹದಾ ಬೇಗ ತಿಂದ್ರೆ ಹೆಲ್ತಿ ಒಳ್ಳೇದ ಅಂಟಕನ್್ರಿ
ಹೌದು
ಏಳ್ ಗಂಟೆ ಒಳಗಡೆನೆ ಊಟ ಮಾಡ್ಬೇಕಂತ
ನಂದ್ ಆರು ಗಂಟೆ ಮುರುತ್ತೆ ನಂದ್ ಆರು ಗಂಟೆ ಮುಗ್ದಿರುತ್ತೆ
ಹ್ಮ ಮತ್ತೆ ಮಕ್ಳ್ದು ಅರ್ಷ್ ಗಂಟೆಗ
ಹ್ಮ್ ಮಕ್ಳು ತೊಂಬತ್ತು ಗಂಟೆ ಎಂಟರಿಂದ ಒಂಬತ್ತು
ಹ್ಮ್್ಮ
ಹ್ಮ
ಹ್ಮ್
ಮತ್ತೆ ಏನ್ ಮೇಡಮ್ ಸಮಾಚಾರ
್ಮ ನೀ ಏನ್ ಮಾಡ್ತಿದರಿ
ನೀವೇನ್ ಮಾಡ್ತಿದೀರ
ನಾನು ನಾಳೆ ನಮ್ದು ವಾರ ಇದೆ ಅವಲ್ಲ ಕ್ಲೀನ್ ಮಾಡ್ಕಂತೆೆ ೊಂಡಲ್ಲ ಹ ಮನೆಯ ಎಲ್ಲ ಕ್ಲೀನ್ ಮಾಡ್ತಾರೆೆ ನಾವು ಒಂದೇ ದೇವ್ರ್ ವಾರ ಮಾಡ ಸ ತುಂಬಾ ಸ್ಟ್ರಿಕ್ ಆಗ ಮಾಡ್ತೀವಿ
ಹ್ಮ್ ಹ್ ನೆಲ ಒರ್ಸೋದ ದೇವ್ರು ಮನೆ ಕ್ಲನ್ ಮಾಡಕೋದು ಅಗೆ ಮನೆ ಕ್ಲೀನ್ ಮಾಡ್ಕೋದು ಎಲ್ಲಾರರು ಅದ್ದ ಮಾಡದ್ರ
ಹ್ಮ ನಮ್ದು ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ
ಪಾತ್ರೆ ತೊಳ್ಕೊಂತೀವಿ ಶೆಲ್ಪ್ ಎಲ್ಲಾ ಒರೆರ್ಸ್ಕಂತೀವಿ ಅಡ್ಗೆ ಮನೆಲ್ಲಾ ಕ್ಲೀನ್ ಮಾಡ್ಕೊಂತೀವಿ ಎಂಜಿಲ್ದ ಏನು ಇಲ್ದಂಗೆ
ಹ್ಮ್
ಅದ್ಮೇಲೆ ಹ್ಮ್
ಹ್ಮ್
ಎಲ್ಲಾ ಒರಿಸಸ್ತಿವಿ ಮನೆದೆಲ್ಲ
ಹ್ಮ್ ಹ್ಮ
ನೀವ ಇನ್ನೇನ್ ಎಕ್ಸ್ಟ್ರಾ ಡಿನರಿ ಏನ್ ಮಾಡ್ತೀರಾ
ನಾವು ತುಂಬಾನೇ ಸ್ಟ್ರಿಕ್ಟ್ ಆಗ ಮಾಡ್ತಿವಿ ಕಣ್ರೀ ನಿಮ್ಗಿನ
ಹ್ಮ್ ಹೆಂಗೆ ಅದೇ ಹೇಳ್ರಿ ಯಾವ್ತರ ಅಂತ ನಾವ್ ಇಷ್ಟ್ ಮಾಡ್ತೀವಿ ನೀವ್ ಇದ್ಕಿನ್ನ ಎಕ್ಸ್ಟ್ರಾ ಅಡಿನ ರೀ ಅಂದ್ರೆ ಹೆಂಗೆ
ನಾವು ಓ ಎಲ್ಲಾ ಅಡ್ಗೆ ಮನೆ ಎಲ್ಲಾ ಕ್ಲೀನ್ ಮಾಡ್ತೀವಿ ಎಲ್ಲ ಬಾಕ್ಸ್ಗಳೆಲ್ಲ ತೊಳಿತೀವಿ ಶರ್ಷ ಎಲ್ಲಾ ತೊಳತೀವಿ ಸೋಪ್ ಹೂವೆಲ್ಲ ಹಿ ಹೆ ವಾಶ್ ರೂಮ್
ಹೇಳಲ್ಲ ಅದ್ ನಮ್ ಕ್ಲೀನಿಗೋಸ್ಕರ ಮಾಡ್ಕೊಳ್ಳದು
ಹ್ಮ್
ಹ್ಮ
ವಾಶ್ ರೂಮು ಟಾಯ್ಲೆಟ್ ರೂಮು ಆಮೇಲೆ ಮನಲ್ಲ ನೋಡ್ ಕೊಡತೀವಿ
ಹಾ
ನಿಮ್ ಮನೇಲ ಪ್ರೋಸೆಸ್ ಇದೆ ನಂಗೆ ಹ್ಮ್್ಮ ಮತ್ತೆ ಊಟ ಆಯ್ತಾ
ಹ್ಮ್ ಆಯ್ತು
ಹ ನಾವು ಇನ್ನು ಮಾಡಿಲ್ಲ
ಹ್ಮ್
ಮತ್ತೆ ಇವತ್ತು ಮೋಹರಂ ಕಡೆ ದಿನ
ಹ್ಮ್
ಮುಸ್ಲಿಂಸು ಯಾರಾದ್ರೂ ಕರದ್ರ ಊಟಕ್ಕೆ
ಹ್ಮ ಫ್ರೆಂಡ್ಸ್ ಕರ್ದಿದ್ರು ನಾಾವ ಹೋಗಲ್ಲ ಊರವರು
ಈ ಈ ಒಬ್್ದ ಲಲ್ಯಾಂಗ್ವೇಜ್ ಮಾಡ್ತಾರ ಹೆಜಜ
ಹ
ಈ ಹಬ್ಬಲ್ಲಿ ಸ್ವೀಟ್ ಮಾಡ್ತಾರಾ ನಾನ್ ವೆಜ್ ಮಾಡ್ತಾರ
ಪ್ಪ ನಾನ್ ಕೇೇಳಲಿಲ್ಲ ಹ್ಮ
ಹ್ಮ್ ಹ್ಮ್ ಮಕ್ಳಿಗೆಲ್ಲ ರೆಸ್ಟ್ ಮಾಡಿರ ಎಲ್ಲ ನಿ ತ ಚನ್ನಾಗಿ
ನಾಳನು ರಜೆ ನಾ
ಹ್ಮ್ ನಾಳೆ ಇಲ್ಲ ಇಲ್ಲ ನಾಳಗ್ ಸ್ಕೂಲ್ ಇದೆ
ಹ್ಮ ಹಾಫ್ ಡೇ
ಹೌದು
ಮಾರ್ನಿಂಗ್ ಕ್ಲಾಸ್ ಎಲ್ಲ ಹ್ಮ್
ಅ ಎಲ್ಲ
ಹ ಹ ಅನು ಅನು
ಅಣ್ಣ ಊಟ ಮಾಡ್ತೀಿ
ವ ಇನ್ನು ಐದ್ ಗಂಟೆ ಆಗಲ್ಲ ಇಲ್ಲ ಅ ಹಾಕ್ ಕೊಡಲ್ಲ ಆಗ್ಲ್ಲ ಇಲ್ಲ ತಿನ್
ಮತ್ತೆ ತಿನ್ಬಾ ಫಸ್ಟ್ ಮತ್ತ ಹೇಳಿ ಮೇಡಮ್ ಇನ್ನೇನ್ ಸಮಾಚಾರ
ಹೇಳ್ಬಿಡ್ತೀನನೆ
ಅಿ ಆಯ್ತಾ ಅಡುಗೆ ನಿಮ್ದು
ಹಾ ಅಡ್ಗೆ ಆಗಿದೆ ಊಟ ಆಗಿಲ್ಲ ಇ
ಹೌದಾ ಹ್ಮ್ ಹೇಳ
ಬೆಳಗ್ಗೆ ಸಾಂಬಾರ್ಗೆ ರೈಸ್ ಮಾಡಿದ್ದನ್ರಿ
ಹ್ಮ್ ಏನು ಅಂತಿದ್ರಲ್ಲ ಯಾವಾಗ
ಏನು
ಎಕ್ಸಾಮ್ಸ್ ಅಂತ ಏನ ಹೇಳ್ತಿದ್ರಲ್ಲಾ ಮೊನ್ನೆ ಫೋನ್ ಮಾಡ
ನಾಳೆ ಹಾಕ್ಬೇಕು ಇಲ್ಲಾಂದ್ರೆ ಸೋಮವಾರ
ಹಾ
ಹ್ಮ್ ಹ್ಮ್ ಆ
ಹ
ಪೈಸ
ಹ್ಮ
ದಕ್ಷ ಪ್ರೀತ ಏನ್ ಮಾಡ್ತಿದ್ದಾರೆ
ನಮ್ಮಕ್ಕಳಾ
ಹಾ
ಹ್ಮ್ ಓದ್ಕೊಂತಿದಾರ ಮಾಡ್ತಿದ್ದಾರೆ
ಹ
ಹೌದು ಮತ್ತೆ ಏನ್ ಸಮಾಚಾರ
ಇವತ್ ರಜಾ ಇತ್ತಲ್ಲ ಊಗ್ ಹೋಗಿಲ್ಲ
ಇಲ್ಲ ಇಲ್ಲ ಹೋಗಲ್ಲ ಮೇಡಮ್ ಇನ್ಮೇಲೆ ಅ್ರ ಓ ಹ
ಹ
ಮುಂಚೆ ಅಂದ್ರೆ ಕೆಲ್ಸ ಎತಿದವಿ ಇವಾಗ ಏನ್ ಕೆಲ್ಸ ಇಲ್ಲ
ಹಾ
ಬೇಕ ತುಂಬಾ ಬೇಜ ಸ ಸರಿ ನೋಡ ಮಿ ಇನ್ನೊಂದಿನ ಇಡ ನ್ನ ನೀವೇ ಮುಂದೆ ನಿಂತು
ಆರೋಗ ಮತ್ತೆಿಕ ಈ ಮತ್ತೆ ಹೇಳಿ
ಹೇಳಿ ಕೇಳ
ಹಾ
ಹೇಳ
ಹಲೋ
ಹಾ ಹೇಳಣ ಕೇಳಿ
ಹ್ಮ ನಾವು ಊಟಕ್ಕೆ ನಮ ತಂದೆಗೆ ಊಟಕ್ಕೆ ಕುಟ್ಟಿತಾಯಿ
ಹಾ ನೀಡಿ ನೀಡಿ ಮತ್ತೇನ್ ಮೇಡಮ್ ಸಮಾಚಾರ
ನ ಹೇಳಿ ನೀವೇ ಏನಾದ್ರು ಕೇಳೋಣ ಸವನಿ ಗೋ ಇದ್ರ ಗೋಬಿ ಗೋಲ್ಗೊಪ್ಪ ಏನೋಿನಕ್ಕೆ
ಇಲ್ಲ ಜಂಕ್ ಫುಡ್ ಸದ್ಯಕ್ಕೆ ಏನು ತಿನ್ನಸ್ಕಿಲ್ಲ ನಾವು ತಿಿಲ್ಲ ಹ ಹಂಟಲ್ಲ
ನಾನ್ ನೋಡ್ದ ಕರೆಕ್ ಹ ಬಲಟ ಬ ತ ನಟ
ಹಮ್ ಹೀನ್ವಾನಲ್ಲೇ ಹೇಳದ ಹೇಳ
ಸಾರ ಆಾಮಾರೆಲ್ಲ ಏ
ಏ ನು ಹಾ ಹೇಳಿ ಮೇಡಮ
ಹ್ಮ ನೀವ ಯಾವ ವದ್ಯಕ್ಕಿನ ಮಾತಾಡ್ತಾ್ದೀರಾ
ಹ್ಮ ಏಏನಿಲ್ಲಾಮ ನಮ್ಮ ಹೇಳ್ಬೇಕು
ಮನಾಗ ಯಾರಾದ್ರೂ ಫ್ರೆಂಡ್ಸ್ ಬಂದಿದಾರಾ
ಇಲ್ಲ ಯಾರು ಬಂದ ಈವಿ ನನ್ ಮಕ್ಳ್ದ ಸೌಂಡು ಹ್ಮ್ ಹ ನನ್ ಮಗ
ಹ್ಮ್
ಹಾ ಮತ್ತೆ
ಮಕ್ಳು ದೋಟ ಆಯ್ತಾ
ಹ್ಮ್ ಊಟ ಮಾಡ್ತಾ ಇದ್ದಾರಿೀ
ಹ್ಮ್ ಹ್ಮ
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ ಹ ಮೈ ಗಡ್ ಹ್ಮ ಮತ್ತೇನ್ ಮೇಡ್ ಯಾವ್ದೋ ಹೊಸ ಟಿವಿ ಚಾನೆಲ್
ಹ್ಮ್
ವ ಪಾರು ಪಾರು ದಾರ್ವಾಾಯ್ ಹೀರೋಯನು ಕತ್ತಾಗಿದೆ ಹಾ ಪಾರು ಸೀರಿಯಲ್ ಅಂತ ಬರ್ತಿತ್ ಮುಂಚೆ ಗೊತ್ತಾ ಮತ್ತೆ ಅಗ್ನಿಿಸಾಕ್ಷಿ ಹರೋ
ಹ್ಮ
ಅೂ ಸೇರಿ ಮಾಡಿರೋದು ಸಕ್ಕತ್ತಾಗಿದೆ ಒಳ್ಳೆ ಸೀರಿಯಲ್ ಬರ್ತಿದ್ಯಪ್ಪಾ
ಯಾವ ಚಾನಲ್
ಹ್ಮ್
ಯಾವ ಚಾನಲ್
ಕನ್ನಡ
ಜೀ ಕನ್ನಡ ನಾ
ಪ್ರಾಬ್ಲಮ್ಮೂ ಇದು ಮೂವಿನಾ ಅಥ್ವಾ ಸೀರಿಯಲ್ಲಾ ಗೊತ್ತಾಗ್ತಿಲ್ಲ
ಹಾ ಇವತ್ ಜೀ ಕನ್ನಡದಲ್ಲಿ ಅಡ್ವರ್ಟೈಸ್ ಬಂತು
ಈಗ್ ಬರ್ತಾ ಇದೆ ಈಗ ನೋಡ್ತಾ ಇದೀನ್ ಕುತ್ಕೊಂಡು
ಇಲ್ ಪವರ್ರೇ ಹೋಗ್ಬಿಡ್ತು
ಹ್ಮ್ ಫಿಲಮ್ ಅನ್ಸುತ್ತಿದು ಮೂವಿ ಅಲ್ಲ ಹ್ಮ ಮತ್ತೆ ಇವಳು ಬಿಗ್ ಬಾಸ್ ಅಲ್ಲಿ ಒಂದ್ ಸತಿ ಬಂದಿದ್ಲಲ್ಲಾ ಅವಳು ಯಾರ್ ಗೊತ್ತಾ ಹ
ಹ್ಮ್
ಸಂಗೀತ ಸಂಗೀತ
ಹ್ಮ್
ಹಾ ಸಂಗೀತನೂ ಇದ್ದಾಳೆ ಈ ಸೀರಿಯಲ್ ಅಲ್ಲಿ ಇದು ಇದೇನ್ ಸಿನಮ್ಮಾ ಅಥ್ವಾ ಇದಾ ಗೊತ್ತಾಗ್ತಿಲ್ಲ
ಹ್ಮ್ ಎಲ್ರೂ ಇದ್ದಾರೆ ಅಂದ್ರೆ ಫಿಲಂ ನೋಡ